ಆತಾ ಕೌನ್
ನಿು
ಹ್ಮ ಆಯ್ತು ಬಸಿ ಐತ್ರ ನಾಾನನ್ ಊಗ್ ಬಂದಿದೆ ಅಕ್ಕ
ಹ ಹೌದಾ ಏನ್ ಸ್ಪೆಷಲ್
ಎಲ್ಲ ಸುಮ್ನೆ ಬಂದಿದ್ವಿ ಹೆಂಗೆ
ಓ ಸುಷ್ಮನ್ೂರಾ
ಹ ಈಗ ನಮ್ಮಮ್ಮೋರ ಊರಲ್ಲಿ ಇದಿದ್ದೀವಿ ನಾವು
ಹ್ಮ್ ನೀಏನ್ ಬಕ್ರೀದ್ ಮಾಡಕ್ ಹೋಗಿದಯ
ಆತರ ಏನಿಲ್ಲ ನಮ್ಮ ಊರಿಂದ ನಮ್ಮ ಅಮ್ಮವ್ರಲ್ಲ ಅವ್ರ ಕಸಿನ್ಸ್ ಎಲ್ಲ ಬಂದಿದ್ರು ಅದಕ್ಕೆ ಎಲ್ಲಾ ಅವರಲ್ಲೇ ಇದ ಓಡ್ಬೇಕಿತ್ತು ಇವತ್ತು ಅವರು ಇರಿ ಇರಿ ಅಂತ
ಇದಗ್ಬಿಟ್ಟ ಬನ್ನಿ ಹೆಂಗಿದ್ರರು ರಜಾ ಅಲ್ಲಾ
ಹ್ಮ ನಾಳೆ ಹೋಗ್ಬೇಕು ಅಗ
ಹ್ಮ್
ಹ್ಮ್ ಕೇಕಾ ನೀವು
ನಾನು ನಮ್ಮ ಅಕ್ಕನ್ ಮನೆಗ್ ಹೋಗ್ಬೇಕು ಈಗ
ಹ್ಮ್ ಎಲ್ಲಿಿಯ ಕಾಲೆನಾ
ಹ್ಮ ಬೆಂಗ್ಗಳೂರ
ಹ್ಮ
ನಿಮ್ದೇನು ತ ಆಯ್ತಾ
ಊಟ ಮೊಸರನ್ನ ಮಾಡ್ತವ್ರೆ ನೀನೆಲ್ಲ ಫುಲ್ ನಾನ್ ವೆಜು ಇತ್ತು ಮಾಡ್ಬೇಕು ನಾವು ತಿಂಡಿ ತಿಂದಿದ್ದೆ ರೇಟ್ ಇರದು
ಹ್ಮ ಹೌದ ಎಲ್ಲಿ ನಿಮ್ಮ ಅಕ್ಕ
ನಮ್ಮ ಅಕ್ಕ ಅವರೇ ಇಲ್ಲ
ಅವಳ ಏನ್ ಮಾಡ್ತಿದ್ದಾಳೆ
ಕುಂಚಿದಳ
ಅಂಗ್ರ ಫ್ಯಾಮಿಲಿ ಫುಲ್ ಹೋಗೀರಾ
ನಾಪ್ಪ ಉಳ್ಪಿಟ್ಟರನೆೆನೆನ್ನೆ ನಾ ವಿಂತ ಇದ್ದೀವಿ
ಹ್ಮ್ ಇಲ್ಲಿ ತಾನಕ್ಕೆ ಬ ನಿನ್ನ ಹಾಸ್ಪಿಟಲ್ ತ ರಜೆಯನ
ಹಾ ರಜೆ ಹಾಕಿದ್ದೀನಿ
ಹ್ಮ್ ನಿಮ್ಮ ಅಕ್ಕ ಎಲ್ಲ ಟಾಸ್ಕ್ ಮು
ಏನುೂ ಗೊತ್ತಿಲ್ಲ ಅವ್ಳೇನುೂ ಹೇಲಿಲ್ಲ ನಂಗೆ
ನೀವ್ ಏನ್ ಮಾತಾತೀರಾ ಹಾಗಗಿದ್ರೆ
ಯಾರ ಏ್ ಅವಬ್ಳು ಹೇಳಲ್ಲ ಒಂದೊಂದ್ ಸತಿ ಒಂದ್ಸತಿ ಹೇಳ್ತಾಳ ಒಂದೊಂದ್ಸತಿ ಹೇಳಲ್ಲ ಅವ್ಳು
ಅಲ್ಲ ಅಟ್ಲೀಸ್ಟ್ ಇಬ್ರು ಒಂದೇ ಮನೇಲಿ್ದರ ತ
ಹ್ಮ್ ನಂಗೆ ನಾವು
ವಿಚಿತ್ರ ಒಳ್ಳೆ ಕಜಿನ್ಸ್ ಇರ್ತಾರಲ್ಲಾ
ಆ ಜಗಳಾಡ್ಕಡಗ ಆಡ್ರಲ್ವಾ ಆಥರ ನಮ ಜಾಸ್ತಿ ಚಗಳ ಮಾಡ್ಕೋತಿವಿ ನಾವ
ಮಾಡ್ದಾಗಣ ಮಾತಾಡಲ್ಲ
ಮತ್ತ ಏನಿಲ್ಲ ಮಾತಾಡ್ತಿೀವಿ ಪಟ್ಟದ್ರೆ ಬೇರೆ ಬೇರೆ ಮಾತಾಡ್ತೀವಿ ಈ ತರದ ಮಾತಾಡಲ್ಲ
ಅದೇ ಜಕ್ಲಂಗ ಮಾತಾಡತ್ತೆ ಇದಲ್ಲ ಆಡಲ್ಲ ಹನ್ನ ಸಮಮಾಚಾರ
ಹೇಳ್ಬೇಕು
ಏನಿದ
ಹ್ಮ್ ನೀವು ವರ್ಕ್ಗ ನೋಡಿದ್ರೆ ಏನು
ಅದೇ ಇಂಟರ್ವ್ಯೂಸ್ ಆಗಿದೆ ಬಟ್ ಅದ್ರ ರಿಸಲ್ಟ್ ಇನ್ನ ಏನುೂ ಬಂದಿಲ್ಲ
ಹ್ಮ
ನೋಡ್ಬೇಕು ನಿಮ್ದಲ್ಲಾ ಹೆಂಗಿದೆ ಕೆಲ್ಸ
ನಮ್ದು ಸೂಪರ್ ಆಗಿದೆ
ಹಾ
ಸೂಪರ್ ಆಗಿದೆ
ಎಲ್ಲಾರೂ ಯಾಕಂಗ ಅಂತಾರಂತ ಗೊತ್ತಿರನ್ನದು
ಅದು ಹೋಗದ ಹೋಗ ಗಂಟ ಜೋಶ್ ಅಷ್ಟೇ ಹೋದ್ಮೇಲೆ ಗೊತ್ತಾಗದು
ಬಟ್ ಅನ್ಎಂಪ್ಲಾಯ್ಮೆಂಟ್ ಆಗಲ್ಲಮ್ಮ
ಹ್ಮ ಹೋಗಂಟ ಏನ್ ಆಗಿದ್ರು ಎಷ್ಟ ಆಗಿರ್ಲಿ ಅವ್ರ ಒಂದ್ಸತಿ ಅವ್ರ ಲೀವ್ ಕೊಡಲ್ಲ ನೋಡ್ಕೊಳ್ಳಿ ಬೇಕು ಅಂದಾಗ ಆಗ ಬರದು
ಅದದು ಒಂದ ಪ್ರಾಬ್ಲಮ ಬಟ್ ನೀನ್ ಕಖಾಲಿ ಕೂರಕೂ ಆಗಲ್ಲ ಮನೇಲಿ ಬೈತ ಅವರು ಇವರು ಒಂತಾರೆ ನಿಂಗ್ ಮೆಂಟಲಿ ಪ್ರೆಷರ್ ಆಗ್ಬಿಡ
ಹ್ಮ್ ಏನ್ ಗೊತ್ತಾ ಈಗ ಊಗ್ ಹೋಗ್ತವಿ ಅಲ್ವಾ ಊರಿಗೆಗ್ ಹೋಗ್ಬೇಕಾದ್ರೆ ರಜಾ ಕೊಟ್ಬಿಟ್ರ ಏನೋ ಪರವಾಗಿಲ್ಲ ಒಂದ್ಸರ್ತಿ ಹಬ್ಬಕ್ ರಜೆ ಕೊಡಲ್ಲ ನೋ ನೋಡಿ ಎಷ್ಟು ಕೋಪ ಹೊಂದ್ಬಿಡುತ್ತೆ ಗೊತ್ತಾ ಅಯ್ಯೋನುನ್ ಯಾಕ್ಾರು ಬಂದು ಅನ್ಸ್ಬಿಡುತ್ತೆ
ಹಾಗ ದು ಅದಲಿ
ನಮ್ಮ್ನೆಯವ್ ಎಲ್ಲಾರು ಊರಿಗೆ ಹೋಗಾರ ಅವವತ್ ನನಗ್ ರಜಾನೇ ಇಲ್ಲ ಗೊತ್ತಾ ರಷ್ಟಕ್ಕೆ ಪವಬಟ್ಟಿಟ್ಟು ಹ್ಮ ಅವರು ಕೇಳಿದಕ್ಕೆ ಅವರು ನಾನು ಊಗ್ ಹೋಗ್ಬೇಕು ಅನ್ಬಿಟ್ರು ಆಗ ಎಷ್ಟ ಕಕ ಮತ್ತೆ ಅಕ್ಕ
ಏನಿದ್ರಾ ಏನ್ ಊಟ
ಊಟ ಎ ಕಲ್ ಡ್ರೆಸ್ ಮಾಡ್ತಾ ಇದ್ರ ನ ಮತ್ತೆ
ಹ್ಮ್ ನೀನ್ ನಿನ್ನೆ ಹೋಗಿದ್ದಾ
ನಾಾನಮ್ಮ ಮಂಡೆ ಬಂದಿದ್ದು
ಹಾ
ಮಂಡೇ ಮಂಡೇ
ಮಂಡೇ ಅಂತ ಆಫೀಸ್
ಹಾ
ಹಾಫಿಸ್ ರಜಾ
ಹ್ಮ್ ರಜೆ ಹಾಕಿದ್ದೀನಿ
ಕೊಟ್ರಾ
ಹಾ ಕೊಟ್ರು ಈ ಟೈಮ್ಲ್ಲಿ ಎಲ್ಲ ಕೊಡ್ತಾರೆ ಒಂದೊಂದ್ ಟೈಮ್ಲ್ಲಿ
ಮತ್ತೆ ಎಮರ್ಜೆನ್ಸಿ ಇದಾಗ ಕೊಡಲ್ಲ ಅನ್ಸ
ಎಮರ್ಜೆನ್ಸಿ ಇದಾಗರು ಕೊಟ್ಬಿಡ್ತಾರ ಏನು ಅಂತ ಅಂದ್ರೆ ಒಂದೊಂದ್ ಟೈಮ್ ಅಲ್ಲಿ ಕೊಡಕ ಒದ್ದ ಆಡ್ಬಿಡ್ದಾರ ನಂಗೆ
ಅದೇ ಬೇರೆ ಎಂಪ್ಲಾಯೀಸು ಅದೇ ಟೈಮ್ ಅಲ್ಲಿ
ಹ್ಮ ಅವರು ತಗೋಬಿಡ್ತಾರ ನಮ್ಗೆ ಏ ಅದಕ್ಕ ಏನು ಹೇಳ ಲ್ಲ ಸುಮ್ಮನೆ ಒಂದ್ ಮೆಸೇಜ್ ಹಾಕ್ಬಿಟ್ಟು ಸ್ವಿಚ್ ಆಫ್ಫರ್ ಮಾಡಬಟ್ಟು ಮಾಡ್ಕ್ಬ ಬಿಡ್ತೀನಿ ಹ್ಮ್ ಹೆಂಗಾರ ಇದ ಮಾಡ್ಕೊಳ್ಳಿ ಅಂತ ಏನಂತ ನಾನ ಇನ್ಫಾರ್ಮ್ ಮಾಡಿದ್ದಲ್ವಾ ಅವ್ ಏನಂತ ಹೇಳ್ತಾರೆ ಗೊತ್ತ ಬೆಳಿಗ್ಗೆನೇ ಮಾಡ್ಬೇಕು ಅಲ್ವಾ ಅಂತ ಹೇಳ್ತಾರೆ ಆ ಬೆಳಿಗ್ನೆೇ ಮಾಡ್ಬಿಡ್ತೀನಿ ಏನ್ ಮಾಡ್ತ ಒಂದ್ ಮಿಸ್ ಕಲ್ ಕೊಟ್ ಬಿಿಡ್ತನಿ ಅವ್ರು ನೋಡಲ್ಲ ಅಂತಾನೆ
ಚಾಲ ಪ್ರೋ ಚಲ
ಹ್ಮ್ ಒಂದ್ ಮಿಸ್ ಕಾಲ್ ಕೊಟ್ರೆ ಅವ್ರು ನೋಡ್ತಾರೆ ಆಗ ಎಂದಕ್ಕೂ ಕಾಲ್ ಮಾಡಿದಾರಲ್ಲ ಇವ್ರು ಅಂತ ಅನ್ಬಿಟ್ಟು ಹನ ಅಮ್ಮ ವಾಟ್ಸಪ್ ಮಾಡಿ ನಾನ್ ಸ್ವಿಚ್ ಆಫ್ ಮಾಡೇ ಮಾಡ್ಕೊಬಡ್ತೀನಿ ಅಷ್ಟೆ
ಮತ್ ಸ್ವಿಚ್ ಆಫ್ ಮಾಡಿ ನೀನ್ ಏನ್ ಮಾಡ್ತೆ ಮನೇಲಿ ಬೋರ್ ಆಗಲ್ವ ಫೋನ್ ಹೆಂಗಿದ್ರೆ ನೋಡ್ಬೇಕಲ್ಲ
ಯಾರು ಆಮೇಲೆ ಓಪನ್ ಮಾಡ್ಕೊತೀನಿ ಅವ್ರ ಮೆಸೇಜ್ ನೋಡಿಿರ್ತಾರೆ ನ ಕೇಳಿದ್ರೆ ಮಣ ಮಸೇಜ್ಾಕಿದ್ನ ಲ ಅಸ್ೆ
ಹೆಂಗಿದ್ರು ಹೆಂಗಾರ ಯ ಮರ್ಸ್ಬೇಕಂತ
ಹ್ಮ್ ನಾನೆಲ್ಲ ಸಿಗಕ್ಕಗಳದೆಲ್ಲ ಹೇಳ್ಬೇಕ ಇಲ್ಲ ಅವನ ಸತಿ ಇಲ್ಲ ಮಣಮ್ ಎಮರ್ಜೆನ್ಸಿ ಬೆೇಕೇ ಬೇಕು ಅಂತ ಕುೂತ್ಕೊಬಿಡ್ತೀನಿ ಹ್ಮ್ ಹಂಗ ಆಗಲ್ಲ ಅಲ್ವಾ ಇಲ್ಲ ಸ್ಯಾಲ್ರಿ ಕಟ್ಾಗುತ್ತೆ ಅಲ್ವಾ ಹಂಗ ಪರವಾಗಿಲ್ಲ ಮೇಡಮ್ ಸ್ಯಾಲ್ರಿ ಕಟ್ ಆದ್ ಅಂದ್ ಬಿಡ್ತೀನಿ ಸುಮ್ಮನೆ ಆಗ್ಬತಾರ ಅವರಾಗ
ಹ್ಮ
ಹ್ಮ್ ಹಾಗೆ ತಲೆ ಕೆಡ್ಸ್ಬಿಡದ ಅವ್ರಿಗೆ
ಹ
ಹ್ಮ್ ಬೇರೆಯವ್ರಾದರು ನ್ ಮಾಡ್ತಾರೆ ಸ್ಯಾಲ್ರಿ ಕಟ್ಾಗುತ್ತೆ ಅಂಗ ಕಟ್ಾಗತ್ತೆ ಅಂದ್ರೆ ಬಂದ್ಬಿಡ್ತಾರೆ ಅಂತ ನಾನು ಹೋಗೋದೇ ಇಲ್ಲ ನಾನು ಹೌದ ಸರಿ ಮೇಡಮ್ ಪರವಾಗಿಲ್ಲ ಅನ್ಬಿಡ್ತೀನಿ ಹ ಬಾರಿ ಕೆಸ್ಕೊಟು ಅಷ್ಟೆ
ಎಗೆ
ಹ
ಇದ್ರು ಕಷ್ಟ ಜಾಬ್ ಇಲ್ದ ಇದ್ರು ಇಲ್ದ ಇದ್ರು
ಹೌದು
ಹ್ಮ ಈಗ ನಮ್ಮನ್ನೆ ನೋಡಿ ಹ್ಮ ಮಾಡಿದಲು ಬೆಳಿಗ್
ಹ್ಮ್
ಹೌದು ಎಲ್ಲ ಮುಗೀಿತಂತೆ
ಹ್ಮ
ಮಕ್ಕರದೇ ನಂದು ಅಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ಜಾಯಿನ್ ಮಾಡಿಸ್ತಾ ಇದ್ದೀನಿ
ಹೌದಾ ನಂದಾ ನನ್ ಮಾಡ ೆ ಸ್ವಲ್ಪ ಹೇಳ್ಬೇಕು ಉಟ
ಸ್ವಲ್ಪ ಅಂದ್ರ
ಒಂದೊಂದ ಏಳುಷ್ಟೇನ್ ಮಾಡಿ ಅಷ್ಟೇ ಮಾಡಿರೋದು ಇನ್ನೊಬ್ರು ಯಾರೋ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು ಅವ್ರಗ್ ಬಾಲ್ ಮಾಡ್ಬೇಕು ಹ ಹಾ ಸುಷ್ಮಾಕ್ಕ ಪರಿಚಯ ಮಾಡ್ಸಿದ್ದು
ಹಾ ಹ ಮಾ ಅಡ
ಹೌದಾ
ನಾವ ಒಂದೇ ಸರ್ತಿ ಮಾಡಲದ ಹುಡ್ಗಿಗೆ
ನನಗ್ ಗೊತ್ತಿಲ್ಲ ಕಾಲ್ ಮಾಡ ನಾನ ಆಫೀಸಲ್ಲಿಿದ್ದೆ ಮೆಸೇಜ್ ಮಾಡಿದ್ರು ಸುಷ್ಮಾ ಅಕ ನಂಬರ್ ಕೊಟ್ರು ಅಂತ ಹೇಳಿದ್ರು ಈ ಓಪನ್ ಅಪ್ ಮಗ ಮಾತಾಡಿದ್ರೆ ಮಾತಾಡೋದು ಹ ಹೂವನ್ ಅವ್ರ ಜೊತೆ ಏನ್ ಮಾತಾಡಿದ್ರು ಹೌದಾ ಹಾ ನಾನ್ ನೆಕ್ಸ್ಟ್ ಮಾಡೋಣ ಅನ್ಕೊಂಡಿದ್ದೆ ಅವ್ರಿಗೆ.
ಹ ಇ ನಾನು ಒಂದ್ಸತಿ ಮಾಡ್ದ ಆಮೇಲೆ ಮಾಡಿಲ್ಲ ನಾನು.
ಹೌದಾ
ಹ ಎರಡು ಕಡೆ ಇದ್ರನು. ಮಾತಾಡ್ಬೋದು ಒಂದೇ ಕಡೆ ಎಷ್ಟು ಅಂತ ಮಾತಾಡ್ತಯ.
ಹಂಗಾರೆ ನಂಗ್ ತಲೆ ಕೆಟ್ಟೋಗ್ಬಡು ತ್ತೆ ಬುಡಿ. ನಾನ್ ಇಷ್ಟ ಮಾತಾಡ್ತೀನಿ. ನಾಾನ ಇಷ್ಟು ಮಾತಾಡ್ತೇನಿ ಅವ್ರೇನೋ ಮಾತಾಡ್ ಅವ್ರ ಏನು ಮಾತಾಡಿಲ್ಲ ಅಂತ ಅಂದ್ರೆ ನಂಗ್ ತಲೆನೆ ಕೆಟ್ಟೋಗ್ಬಿಡುತ್ತೆ
ಹ್ಮ ನಂಗ ಅವ ತಂಗಗೆ ಆಯ್ತು ಇವಳದ್ ಹೆಂಗ್ ಮಾತಾಡದ್ನ ಗೊತ್ತಿಲ್ಲ ಸುಷ್ಮಾ.
ಹೌದಾ
ಮೂರ್ ಕಾ ಮೂರ್ ನಾಕ್ ಕಾಲ್ ಅವಳ ಜೊತೆನೆ ಮಾತಾಡಿದಾಳೆ. ಏ ಹೋಗ ನಂಕ ಎಲ್ಲ ಆಗಲ್ಲ ಅಂತ ನಾನ ನಾನ ಒಬ್ಲೆ ಏನಂತ ನ.
ಅದು ನಿಜಾನೇ ಆ ಕಡೆಯಿಂದ ರೆಸ್ಪಾನ್ಸ್. ಬಂದ ತಾನೆ ಮಾತಾಡಕ್ಕೆ ಈ ಕಡೆಯಿಂದ. ಹ್ಮ್ ಮತ್ತೆ ಆಮೇಲೆ ಮಾತಾಡ್ತಿರೋರು ಜೊತೆ ಮಾತಾಡಕ್ಕೆ ಇಷ್ಟ ಆಗಲ್ಲ.
ಇವಾಗ ನಾನು ಇನ್ನ ಪರಿಚಯನೂ ಇಲ್ಲ ಬಟ್ ಏನೋ ಮಾತಾಡ್ಬೋದು ಹಿಂಗ್ ಮಾತಾಡ್ರೆ.
ಹ್ಮ ನಾವ್ ಸೀರಿಯಸ್ ಆಗು ಮಾತಾಡ ಅನ್ನಂಗೆ ಇಲ್ಲ ನಂದು ಒಟ್ಟ ವಟ್ಟ ಅಂತಂತರುತ್ತೆ. ಬಾಯ್ ಹ್ಮ
ಇನ್ನೇನು
ನಿಲ್ಲಾಕ ಹೇಳ್ಬೇಕ್ ನೀವೆಲ್ಲಾ. ನೀವೇನ್ ಮಾಡ್ಕೊಂಡಿದ್ರಿ ನೀವೇನ್ ಮಾಡ್ಕೊಂಡಿದ್ರಿ ಅಡ್ಗೆ
ನನ್ ಫ್ರೆಂಡ್ ಪಾಸ್ತಾ ಮಾಡಿದ್ಲು.
ಹ್ಮ್ ನಿಮ್ದು ಸರಿಯಾದಾಗೆ.
ಏಏ ಸಮ್ನಿರೆ
ಹ
ನಮ್ ಕಷ್ಟ ನಮ್ಗೆ.
ಸ ಯಾರದು ಆರಾಮಾಗಿರ್ಬೋದು ಹೊಟ್ಟ.
ಕೆಲ್ಸಿಲ್ಲ ಎನ್ ಮಾಡನ
ಕೆಲ್ಸ ಸಿಕ್ಬಿಟ್ರೆ ಆರಾಮ್ ತಾನೇ.
ಸಿಗಬೇಕಲ್ಲ ಅಷ್ಟು ಈಜಿ ಇಲ್ವಲ್ಲ
ಸಿಗುತ್ತೆ ಒಂದಿನ
ಹಾ ಒಂದ್ ದಿನಕ್ಕೋಸ್ಕರ ಕಾಯ್ತಿರೋದು.
ಒಂದ್ ದಿನಕ್ಕೋಸ್ಕರ ಕಯಲ್ಲೇಬೇಕು ನಾನು ಒನ್ ಇಯರ್ ಮೇಲೆ ನಾನ ಮನೇಲಿ ಇದ್ದೆ ಗೊತ್ತಾ ನಿಮ್ಗೆ.
ಅದೇ ಇವಾಗ ನಂದು ಹತ್ತತ್ರ ಆಗ್ತಾತ ಮತ್ತೆ ಮನೇಲ್ ಬಿಡ್ತಿಲ್ಲ ಸರಿ ಇರು ನಾನ್ ಮಾಡ್ತೇನಿ.
ಟೈಮ್ ಆಯ್ತಾ
ಹ್ಮ ನನ್ ಮಾಡ್ತೇನಿರು
ಹಾ ಸರಿ ಮಾಡಿ